ಹಲೋ ಹ್ಮ
ಅ ಗ
ಏನ್ ಏನ್ ಮಾಡ ಮೇಡಮ್ ಅರ
ನೀವೇನು ಮಾಡ್ಕತ್ರಿ
ನಾವು ನಾವು ಏನ ಇಲ್ ನೋಡ್ರಿ
ಹ್ಮ ನಾವ ಎಲ್ಲಕ್ ಹೋಗಿದ್ದೀವ ಬುತ್ತಿ ಕಟ್ಕೊಂಡ್ರಕ್ಕಿ ಹ್ಮ ತೃಪಾಲ ಮಾಸೂರು ವದವಿ ಉಊಟಾ ಮಾಡಿ
ಹ್ಮ್ ಹೌದಾ
ನಿಂಬಲ್ಲಿ ಯದು ಪಶ್ ಎಲ್ಲಂದ್ರ ಊಟ
ಬ್ರರ್ ಇವಾಗ ಚಿಕನ್ ಮಾಡ್ ಹತಾ ಇದ್ದಾನೆ ಬೆಳಗ್ಗೆ ನಾನು ಚಪ್ತಿಪಲ್ ಸಾರು ಮಾಡಿದೆ
ಹ್ಮ್ ಹ್ಮ್
ಇ ಬ್ರದರ್ ಚಿಕನ್ ಮಾಡ್ತಾ ಇದೇನೆ ತುಂಬಾ ಚೆನ್ನಾಗ್ತಾನೆ ನನ್ ತಮ್ಮ
ಹ್ಮ್ ಹ್ಮ್ ನಮಗೆ ಪಷಲ್ಲ ಅದನ್ನೇ ನೋಡವಾ ಮಟನ್ ಚಿಕನ್
ಎ ಮನಲ ಚ
ಹ್ಮ್ ನಾ ಮಟನ್ನ ಹ ಪಷ ಎಲ್ಲಂದರ ಮಾಟಾನ
ಹ್ಮ್ ಹ್ಮ್
ಹ್ಮ್
ಇ ಮಾಡಿ ಒನ್ ಪಲಾಗೆನು ರವ
ಮಳೆ ಬರಲ್ದ ನೋಡ ಮಳೆ ಪರಮಾತ್ಮ ಸರಿಪಡ್ತನ್
ಹಾಡ ಆತದ ಮಳಿ ಬರ್ಲಕ್ಕೆ ಅದು ಗೊತ್ತಾ
ಹ್ಮ್ ಹೌದು ಏನಾಗಾಗಿದೆ ನಾವ ಯ್ ಹಗೆ
ಹ್ಮ್ ಎಷ್ಟು ಜನ ಆಯ್ತು ರೇೇ ರೈತರು ಮಾ ಆಡ ಆ
ನೋಡ ಒಂದೆ
ಮಾಡ ನೋಡುದು, ಮುಗುಲ್ ನೋಡದು ಕುಂದ್ರದು- ಮುಗುಲ್ ನೋಡುದು, ಪಂದ್ರದಾಗದ.
ಹ್ಮ್, ಹ್ಮ್ ಇದೆ ಹಾಗಿದೆ ನೋಡ್,
ಹ್ಮ್ಮ ಸ ಏನವ ಮಳಿದ ಏನು ಹೇಳಕ್ಕ ಆಗಲ್ಲ ರೈತರು ಕಷ್ಟ
ಮನ ಚರಮೇ ನೋವಗೆಾ ಪನ್ನೇಲ್ಲ ಏ ಡ್ರ ಆತತಿ ಮಾಡ್ಕೊಂಡ ಏನ್ ಮಾಡ್ತೇವಣರ
ಅ
ಹ್ಮ್, ಹ್ಮ್
ಹ್ಮ್, ಅವೇನ್ ಸಂಬಂದಿಲ್ಲವ ಯಾವ,
ಒಂದ್ ರೋಡ್ ಒ ನ ಕೊಡ ಪರಿ್ಯ ರೋಡ್ಗ ಒ ಉ ಉ ರಡ್ಡೆರ ಮಂದಿದ ಹುಡುಗ ಉರ್ಲಹಾಕಂದಾದ. ಹ ಪಾಬರ ಮದ ತರ್ಲ ಹ್ಮ, ಒಂದ ಶ್ಯಾಟಿಡ್ದ ಒಂದ್, ಎಕ್ಸೆಂಟ್ ಆಗಿಸತಿತ ಏನ- ಹೆಣ್ಣಿನ ಹುಡುಗರುಇತ್ತೈದು ವರ್ಷನರು. - ಹ್ಮ, ಇತ್ತೈದು, ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು ವರ್ಷದವರು.
ಹ್ಮ್,
ಹ ಮೂಡು ಜಿಲ್ಲ ನೋಟಿಸ ಸಹಾಯ
ಹೆಣ್ಣು ಹುಡಗರಿಗೆಏನ್ ಅನ್ನಲ್ಲ ಯಾರ ಅವ್ರ ಮನಯ ಅವ್ರ ಗಪ್ ಹೋಗ್ಬಿಟ್ಟು, ಆರಾಮದಾರ ನೋಡ್
ಹ್ಮ್ ಹ ನನ್ನೂರ
ನಮ್ಮೂರಗ ಈತರ ಏನಿಲ್ಲವ ಯವ‌
ಹ್ಮ್, ಇಲ್ಲೇನು ಈತರ ಹಾ ಹ್ಮ್
ಹುಡುಗೆರ್ಸಲಿಂದ ಆತರ ಯಾರು ಏನ ಮಾಡ್ಕೊಂಡಿಲ್ಲ. ಹ್ಮ್,
ಮಾಡೋ ಮಳೆಗಳು ಇತ್ತತೈತೆ ನಯವು
ಹ್ಮ್, ಗಾಳಿ, ಮಳಿ -ಗಾಳಿಎಚ್ಚಿಗಿ,
ಗಾಳಿ ಘಟನೆ ಬಿಟ್ಟಿದೆ.,
ಜವುಗಾಣಿ
ಆ ಪತ್ರಾಸಿನ್ ಮ್ಯಾಲ ಕಿಂಗ್ಮುಚ್ಚಿದೆಲ್ಲಾ ಅವ್ಕ್ರ ಮ್ಯಾಗ ಕಲ್ಲಿಇಡ್ಬೇಕ ನೋಡೇಕ್ಕ ಒಂದೊಂದು.
ಹ್ಮ್,
ಹ್ಮ್ ನೋಯವ್ವ ಮ್ಯಾಳಿಗಿಮೇಲೆ ಪತ್ರಸ್ ಹಾಕಿವಿ. ಹ ಹ ರೀ ರ ಅದಾವಂತ ನಮಗವ ಹ
ಹ್ರೆ, ನೀವು ಮನಿ ಎಲ್ಲ ಕಷ್ಟಪಟ್ಟು ಮನಿ ಕಟ್ಟಿದಿನಿಅಂತ ಹೇಳದ್ರಲ್ಲ,
ಹ್ಮ್ ನ ಕಟ್ಟಂದ ಆಕಲ್ ಕಟ್ಟ ಇ ಕಟ್ಟಿಿನ್ಲಿ ಮ ಇದು ಕಟ್ಟಿನ್ ಇದ ಒಂದು ಮೂರು ಮನಿ ಕಟ್ಟಗಂಡಿನೆ ಯವ್ವ. - ಅವರಿಗೊಂದು, ಅವರಿಗೊಂದು ಬಿಟ್ ನಾವ್ ಒಂದು, ಹ ಚಲ್ಲಲ್ಲರ್ಕಯತು ಪಟ್ಟಟ್ಟಿಗ ಕಡೆ ಅಣ ವಸ ಹ್ಮ್,,, ಇನಂತ ಒಂದಿಟ್ ಸಾಲಗ್ಯದ ಅರ್ಕೊಂತ ಹೋಗ್ಬೇಕ್ ಏನ್ ಮಾಡ್ತಿ ಏಪ್ಪ ಹ್ಮ್ ಕೊಡಪಕ್ ಇಟ್ಟ ಇಟ್ಟ ಇಟ್ಟು ಮುನ್ನಾ ನಾಗರ ಪಾರಕಾಯ ಏನ್ ಮಟ
ಹ್ಮ
ಹ್ಮ ಆಡಂಬರ ಬದಕ್ಕಲ್ಲೇ ಅಲ್ಲ
ನೋಡ ಮತ್ತ ಅವ ಟೈ್ ಆಗ್ಯಿದೆ ಈ ದಾರ ಆಗಲ್ಲ
ಹ್ಮ
ಹತ್ತ ಪ್ರೊತಿ ವಾಡ ಬರ್ತತ್ತೇನೋ ಒಂದಿಲ್ಲ ಅದೇ ಎಷ್ಟೊತ್ತಿಗೆ ಗಾಡು ಬರ್ತತ್ತೇನೋ ಬಂದಿಲ್ಲ ಹಡ್ಕೋದ್ರಕತ್ತೆ
ಹ್ಮ್ ಹ್ಮ್ ಗಾಕನ್ ತೋರಷಣ
ಹಕನಿಗೆ
ಹ್ಮ್ ತ
ದಾವಖಾನ ಹೋಗಂತ ಏನು ಹ್ಮ್ ನಂದ ಮೋದ ಇ
ಯಾವಾಗ ಗಾಯ ಮಾಡ್ಬೇಕು
ಹ ಆತ ತ ಗುಳಿಗೆ ಹವನು ಕಾಲ ಆತ
ಇಳ
ಒಂದ್ ವಾರ ಏಕ ನುಂಗಕಚ್ಚ ಅಂದ್ರೆ ಖಾಲಿನಿ ಆತ
ಯಾವ ಹ್ಮ್ ಹ್ಮ್ ನೋಂಗ ಅಂದು ವರ್ಷ ಮೂರ
ಹ್ಮ್
ಹ್ಮ್
ಮತ್ತ
ಹ ಮ ಏನ್ ಹೇಳ್ಬೇಕು ಇನ ನಾಳೆ ಸದ ತೆಗಿಬೇಕು ಜೇಮಕಬ ಬರ್ತಾನ ತಕಂದ್ರತಿ ಮಧ್ಯಾಹ್ಲ ಶ ರ್ಗನ್ ಹೋಯ್ ಬಂದ್ರತಿವಿ ಏನ್ ಮಾಡ್ತಾನ
ಹ್ಮ್ ನಾ ಎಲ್ಲೋ ತೆಗಿಬೇಕಂತ ಇತ್ತೇ ನಂದಲ್ಲ
ಅ ತ ತಕ್ಕ ಚ ಹೊರಬಡೆ ತನ ಅಂದೇರ
ಹ್ಮ್
ಹ್ಮ್
ಅದ ನ್ ಮಾಡ್ತರ
ಬೊಟ್ಟ ಮರತ ಅದ ನಲ್ಲ ತಕ್ಕ ಪಕ್ಕೋ
ಹ್ಮ್
ಇಕ ನಾಳೆ ಒಂದನು ತಲೆಗೇಶಸ ತಕ್ಕಾಂಬುರ ಬಾರಂತ ನೀಏನ ತೊಳವ ಹೆಂಗ ಯಾಕ್ ಮಾಡಟಳಕ್
ಹ್ಮ್ ಹ್ಮ್ ಇವತ್ತ ಹೋಗಿದ್ದೇನೆ ಎ ಸಲ್ ತಗವೇನೆ
ನಾನ ಇಪ್ಪ ಸಾಲ ಪೆಗೆದು ನೀವು
ಹ್ಮ್
ಹ್ಮ್
ಎರಡ್ ದಿನಕಲ್್ರ ಒಂದ್ ಪಟ್ಟಿ ಆತದಾನ ಇದು ಎಧರ್ಕಲ್ದಲ್ಲಿ
ಹ್ಮ
ಹ್ಮ್ ಹ್ಮ್ ಹ್ಮ್ ಹ
ಹ್ಮ್ ಕಸರ ಬಸರ ಮಾಡಿದ್ಯಾರ ಹ್ಮ ಕೇೇಳತದ
ಹ್ಮ್ ಹ್ಮ್ ಚಂದ್ ಕೇಳಕತ್ ನೋಡು ಇಂಗೆ ಕೇಳಬೇಕು ಮಾತಾಡಕ್ ಚಂದ್ ಇಷ್ಟ ಆಗ್
ಹ್ಮ್ ಮಾತಾಡಕ್ಕೆ ಚಲೋ
ಹ್ಮ್ ಕಟ್ ಕಟ್ ಕೇಳುತಂದ್ರೆ ಮಾತಾಡಕ ಇಂಟ್ರೆಸ್
ಹ್ಮ್ ಹ್ಮ
ಹ್ಮ್
ಮಕ್ಕಂದಿದಿನಿ ನಿದ್ದೆ ಬಂದಿತ್ತು ಬರುತ್ತದ
ನಿದ್ದೆವೋಗಿಲ್ಲ ಏನು ಇನ್ನ
ಹ್ಮ್ ಹೋಗಿಲ್ಲವಾ ಚಾ ಕುಡಿದ್ರ ಓತದ ಚಹಾನಾ ಮಾಡಿ ಕೊಟ್ರ ಪಾಡ್ ಆಗ್ತದಮ್ಮ ಹ
ಮಗ ಮಾಡಂತ ಹೇಳು ಮಗ ಇದಾನಲ್ಲ
ಏ ತಮ್ಮ
ತಮ್ಮ ತಂಗಿ ಎಲ್ಲ ಹ್ಮ ಮಾತಾಡ್ರ ಸ್ವಲ್ಪ ಈ ಕಡೆ
ಹ್ಮ್ ಹ್ಮ್ ಹ್ಮ್
ಆ
ಹ್ಮ್ಮ್
ಏನ್ ಮಾತಾಡ್ಬೇಕು ಏಳು ಈಗೇನು ವಿಶೇಷತೆ ಏನು ಇಲ್ವಾಲ ಏನಾರ ಹೇಳ್ರಿ ಏನ್ ವಿಶೇಷತೆ ನೀವು ಸಣ್ಣವರಿದ್ದಾಗ ಏನು ಜಗಳ ಆಡ್ತಿದ್ರ ಸಂಬತ್ತಿದ್ರ
ವಿಶೇಷ
ನಾರ್ಮಲ್ ಆ ಇಲ್ಲ ಸಿಸೇರಿಯನ್ ಹಾ
ಇನೊಂದು ಗಂಡ ಅಡಿ ಅದೇ
ಹಾ ನಾವು ಅಡಿಯನ ತಗ ಗುಂಡು ಅಡಿಯನ ಅಡಿಯನ ಆಡಿಯನ ಅಡಿಯಮ ತಗೋ ಆಡಿಡು ಕೊಡನಾ ನಿಮ್ಗ
ಏನಂದೇವಾ ಹ್ಮ್ ಆಗ ಕೂಡ ಮಾಡಿ ಮೊಮ್ಮಕ್ಕಳು ಕೊಡಬೇಡ್ರಿ ಮೊದಲ್ ನಮಗ ಕೊಡ್ರಿ
ನಿಮ್ಗ ಬೇಕಾಗನ ನೀವ್ಗೂ ಕೊಡ್ತೀನ
ಏನಿಲ್ಲಯವ ನಗ ಓಲ್ಡ್ ಸರಿ ಆಗದ ಕೈಕಾಲು ಬ್ಯಾನ್ ಆಗಿ ನಾವು ಕುಂತಿವೆ
ಇನ್ನು ಮಂತದೆ ಬಂದ್ಗನ ಒತ್ತಬೇಕಲ್ಲ ಸ್ವಲ್ಪ ಬಂದ್ಗನ ಒತ್ತಬೇಕಲ್ಲ ಯಾವ
ಯಾವ್ದ ತತ್ತಾನಂತ ಏನು ಅಂತ ಮಾಡ್ತಾನವ